ಅಲ ರೀ
ಹಲೋ
ಅಲ್ಲ ಯ ಅಣಣ ಯಾವ ಊರಣ್ಣ
ನಮ್ದ ಯಾದಗಿರಿ ಬಲ್ಲಿ ಸವರಪ ರೂಪನಿಂದೆ ಯಾವಪ್ಪಾ.
ಹಾ ನಂದ ಬಿಜಾಪುರ ಅಣ್ಣಾ.
ಹೌದಾ.
ಹಾ.
ಏನ್ ಮಾಡಕತ್ತರಿ.
ಏನ ಹೇಳಣ ಹೊಲ್ದಲ್ಲಿ ಕೆಲ್ಸದ ಅಣ್ಣ ನೀವ ಹೇಳಣ ಕಾಲೇಜ.
ಹ್ಮ್ ಕಾಲಜ ಹತಪ್ಪ ನೀನು.
ಇಲ್ಲಣ್ಣ ಟೆಂತ್ಲೆಗ್ ಟ್ಟಲಣ.
ಹೌದಾ.
ಹಣ ಅಣ್ಣ ಡಿಗ್ರಿ ಮುಗ್ದಿದೆ.
ಹಾ ಮುಗದಪ್ಪ ನಿಂದು.
ಇರ್ಲ್ಲ ಅಣ್ಣ ಟೆಂತ್ ಬೆಲ್ಲ ಬಿಟ್ಟು ಅಣ್ಣಏನ್ ಶಾಲಿನ ಕಲ್ತವಾರ.
ಹ್ಮ್ ಹ್ಮ್ ಹೊಲ್ದಾಗ ಇಲ್ಲಿ ಏನ ಹಾಕಿರ ಮಳಕ್ೋತ್ರಿ.
ಆಣ ತರಿ ಅಡಿ ಬಿ ಮಳನ ಪ್ರಸಮ ಮಳಿ.
ಸ್ವಲ್ಪ ಬರಕತ್ತ ಸ್ವಲ್ಪ.
ನಮ್ ಕಡೆ ಆದ್ನ ಇಲ್ಲ ನಮ್ಮ್ ಮನಲಿ.
ಸ್ವಲ್ಪನೇಲ್ಲ.
ಇಲ್ಲ ನಣ್ಣ ಮನೇ ಇಲ್ಲ ಮ್ಣ ಒಂದ್ ಎರಡು ದಿನ ಬರ್ತಳೆ.
ಹ್ಮ್ ಹ್ಮ್.
ಆ ಚಕ್ಕರೆಯಣ.
ಮತ್ತ್ ಬಂದಿಲ್ಲ.
ಇಲ್ಲ ಬಂದಿಲ್ಲ. ಹೌದಣೆ ಯ ಡಿಸ್ಟ್ರಿಕ್ ಯಾವ್ದಣ ಆತದೆ.
ನಮ್ದು ಯಾದಗಿರಿ.
ಹೌದಾ ಹಣ್ಣ.
ಹ್ಮ್ ನಿಮ್ಮ್ದು.
ಆಮ್ದಕ್ಕೆ ಬಿಜಾಪುಾರ ಏ ಕೆಲ್ಸ ನಡ.
ಕೆಲ್ಸ ಏನಿಲ್ಲ ಬರೀ ಇದು ಡಿಗ್ರಿಡಿ ಡಿಗ್ರಿ ಬಿಟ್ಟು ಬಿ ಎಡ್ ಮಾಡಕತಿ. ಹ್ಮ್ಮ.
ಹೌದಾ ಅಣ್ಣ
ಹ್ಮ.
ಹ ಈ ಊರಲ್ಲಿ ಇದ ಅಣಲ್ಲ ಕಾಲೇಶ್ವರ ಹೋಗ್ಯಣ್ಣ.
ಇಲ್ಲೇ ಊರಾಗ ಇದೇನಪ್ಪಾ ನೀವು.
ನಾವು ಊರಲ್ಲಲ್ಲ ಏನ ಅಡ್ಮಿಷನ್ ಮಾಡಿಲ್ಲ.
ಇಲ್ಲ ಮಾಡಿಲ್ಲಾ ಮಾಡ್ಬೇಕಕ್ು.
ಹೌದಾ ಅಣ್ಣ
ಹಾ. ಏನಲ್ಪ್ಪಾ ಏನ್ ನೀವೇನ್ ಮಾಡಕತ್ತರ.
ನಮ್ದೇರೆಣ ಬೆೊಳಗೆ ಜನ ಒಳಕ್ಕ ಹದಣ.
ಹಾ ಹಾ.
ಕಲ್ಸಿರ್ತಣ್ಣ ಅದ್ರೆ ದನ ಹೊಡ್ಕೊಂತ ಮೈಸ ಬಾರದಣ್ಣ.
ಹ್ಮ್ ಹ್ಮ್.
ಕೆಲಸ ಅತ್ಯಧಮಿಚ್ಚಣ ಮಳಿ ಬಂದ್ರ ಆರ್ಗ್ ಬೇಕಣ್ಣ ಮಳಿನೇ ಬರದಏನ.
ಹ್ಮ ಹ್ಮ.
ಮರಿವ ನಿನ್ ಕೆಟ್ಟ ಕೊಡ್ತಳೆ.
ಹೌದಾ.
ಹಾ ಆ ಕಡೆಿನ. ನಿಮ್ ಕಡೆ ನೀರೋಗ ಆತಲ್ಲ ನಮ್ ಕಡೆ ಹಂಗ ಏನಿಲ್ಲ.
ಏ ನಿಮ್ ಕಡೆನೇ ಅದ ನೀರೆ.
ಅ ಪ್ರಾಣ ನೋಡಬಡಲ್ಲ.
ನಂಬಲ್ಲಿ ಏನೂಿಲ್ಲ ಹ್ಮ್ ನಮ್ ಬಲಿ ನಮ್ದು ಮಳೆ ಬಂದ್ರ ಬೆಳಿಬೇಕು ಇಲ್ಲಂದಲ್ಲ
ಹೌದಾಣ
ಹ್ಮ್
ಹಾ ನಮದ ಕಾಣಾರ್ಬ ಅದಣ್ಣ ಮಳೆ ಬಂದ್ರೆ ಅವಣ್ಣ ನೀರ್ ಬಿಡ್ತಾರ
ಹ್ಮ್ ಹ್ಮ್
ಮಳೆನೇ ಬರ್ಲ ಇದ್ದಾಳೆ ಹೆಂಗ
ಹ್ಮ್ ಹ್ಮ್
ಎಲ್ಲಾ ಕಡೆ ಮಳೆ ಬಂದ್ರೆ ಎಲ್ಲಾ ನದಿಗಳಿಗೆ ಎಲ್ಲಾ ನೀರು ಕೊಡ್ತಾರೆ ಎಲ್ಲಾ ಕಾಣ ಬಿಡ್ತಾರೆ ನೀರ್ ಉಡ್ಕೋಬೇಕಂತ ಮ ನೀರ ಮಳಿಗ್ ಬಂದ್ರೆ ನೀರ್ ಉಡ್ಕೊಬೇಕಣ್ಣ ಇಲ್ಲಿ ಬೆಳಿಗ್ಳಗೆ
ಇವೇನು ಪೈಪ್ ಕ್ಯಾನಲ್ ಅದು ಏನುಲ್ಲೇನು
ಅವ ಬಂದವಣಕ ನಮ್ಮ ಮಬ್ಬ ಕಡೆ ಬಂದಣ
ಹ್ಮ್ ಹ್ಮ್ ಒಲ್ ಕಡೆ ಎಲ್ಲ
ಎಲ್ಲ ಅಣ್ಣ ಆ ಕಡೆ ಬಂದಿಲ್ಲ ಅ್ಣ ಕಡೆ
ಹ್ಮ್ ಹ್ಮ್
ನಾ ಎಲ್ಲಣ
ಅಳ್ಳ ಗಲ್ಲ ಬರ
ಅಳ್ಳ ಆದಣ
ಹಾ
ಅವವು ನೀರು ಇಡಣಾ ಬಾಳ ಮರಿ ಬಂದ್ರೆ ನೀರ ಅಳಕಣ
ಹ್ಮ್ ಹ್ಮ್
ಮಳಿ ಬಂದ್ರೆ ನೀರಣ ಒಂದತ ಅ ನಾಕ ಮಳಿ ಬಂದ್ರ ಜೈಗಿ ಬ ನೀರ್ ಇರ್ತಾವಳ ಆ ಕಳಕ್ ನೀರ್ ಇಲ್ಲ
ಹ್ಮ್ ಹ್ಮ್ ಬೋರದಾಗಸೋ ಪಲ್
ಬೋರದ ಹಾಕ್ಸ ಇಲ್ವಣ್ಣ
ಹ್ಮ್ ಹ್ಮ್ ಎಷ್ಟ್ ಮಂದಿ ಇದ್ರರಿ ಮನ್ಯಾಗ
ನಳಾಗ ಐದ್ ಜನ ಇದಳ ಇಬ್ಬ್ರ ಇಬ್ರು ಗಂಡ್ಮಕ್ಳು ಒಬ ಗಂಡ್ಮಕ್ಳುಳ
ಹ್ಮ್ ಹ್ಮ್
ಹಾ
ಹೌದಾ
ಹಾ
ಹ ನ್ ಹೊಲ್ಕೋ ಎ ಎಲ್ಲಾ ನಿಮ್ ತಮ್ಮರು ತಂಗಿಯರು ಅಕ್ಕರದಾರ
ಒಬ್ಬ ಅಕ್ಕದಣ ಮತ್ತೆ ತಮ್ಮದಣಣ್ಣ
ಹ್ಮ್ ಹ್ಮ್
ಅರಿಬ್ಬರು ಸಾಯಜಿ ಓದ್ತಾರ
ಹ್ಮ್ ಹ್ಮ್
ಹಾ ನಾ ಹಬ್ಬಬ ಇನ್ನ ನಾನು ಕೊಟ್ಟೆದ ಕೆಲಸ ತ ಅ ತ ನಾ ಅನ ಒಬಾ
ಹ್ಮ್ ಹ್ಮ್
ಕಲ್ಯಾಣ ನನ ನಮ್ಮ ಮನ ಹ ಸಾಲಿ ಕಷ್ಟಂದ
ಹ್ಮ್ ಹ್ಮ್
ಯವಾಗ್ಲ ಒಂದೇ ನಾನೇ ಅಣ್ಣ ಅವ್ರ ಇಬ್ಬರು ಕಲ್ಸಾಕತ್ತು ಅಣ್ಣ ಒಬ ಟೆಂತ್ ಆದದ ಡಿಗ್ರಿ ಅದಳಣ್ಣ
ಹ್ಮ್ ಹ್ಮ್
ಇವತ್ ಹಕಿ ನಮ್ಮ ಅಕ್ಕ ಇವತ್ ಅಡ್ಮಿಷನ್ ಮಾಡಿ ಬಂದಾರಣ
ಹೌದು
ಡಿಗ್ರಿದು.
ಹ್ಮ್ ಹ್ಮ್.
ಹ ತಮಗೆ ಜಿ ಎಸ್ ಎಸ್ ಸ್ಕೂಲಿಗೆ ಆಕೀವಣ.
ಇಲ್ಲಿ ಇದ್ರ ಬಲ್ಲಿ ತಾಳ್ಕಟ್ಟ ಬಲ್ಲಿ
ಆ ಅಣ್ಣ.
ಹ್ಮ್ ಹ್ಮ್ ಚಂದ ಓದ್ತಲ್ಲ.
ಹಾ ಹೋಗದ್ತಣ ನಾಗ ಹಂಗೆ ಭೇಟಿಯಾಗ ಬರ್ತೀವಣ್ಣ.
ಹ್ಮ್ ಹ್ಮ್ ಓತರ ನೀವು.
ಹ ಅಪ್ಪರ್ ಹತಾರ ನಂಗೆ ಭೇಟಿಯ ಬರ್ತಾರ ಆಗ ಹೋಗಿ.
ಹ್ಮ್ ಹ್ಮ್.
ಹ ಎಲ್ಲ ಬೇಟೆ ಹಾಕಣ ತಂದ.
ಹೂ.
ಹ್ಮ್ ನಾನ ಪೀಸ ಬಾಳ ಐತ ತಮ್ಮಂದ ಕಡೆ.
ಹಾ.
ಯಪ್ಪತ್ತೈದು ಸಾವಿರ ರೂಪಾಯಿ ಹೇಳಿ ರಣ.
ಎಪ್ಪತ್ತೈದು ಸಾವಿರ.
ಆ ಅಣ್ಣ ಇವತ್ತು. ನಮ್ಮ ಮಕ್ಳಿಗೆ ಇತ್ತು ಅಡ್ಮಿಷನ್ ಮಾಡಿದಣ್ಣ ಅಕ್ಕಿಗೆ ಹತ್ತು ವರ್ಷ ರೂಪಾಯಿದಣ್ಣ ಡಿಗ್ರಿದ.
ಡಿಗ್ರಿ ಲಾಸ್ಟ್ ಸಿಮ್ ಏನು.
ಹಾ ಲಾಸ್ಟ್ ಶಮ
ಹ್ಮ.
ಅಯ ನಮ್ಮ್ ಮಕ್ಕಂದ ಹತ್ ವರ್ ಸಣ ನಮ್ಮ ತಮ್ಮ ಇವತ್ತು ಇಪ್ಪತ್ತು ಗಂಟೆ ಬಂದವಣ್ಣ. ನ ನಾ ಇವತ್ ಕಟ್ಬೇಕ ನಮ್ಮ ತಮ್ಮ.
ಹ್ಮ್ ಹ್ಮ್.
ಲ್ಲಿ ಬಟ್ಟಿ ಬುಕ್ ಎಲ್ಲಿ ಕೊಟ್ಟಿಲ್ಲಣ ಎಷ್ಟ ದಿನ.
ಹ್ಮ ಹ್ಮ್.
ರೊಕ್ಕ ಕಟ್ಟತನ ಕೊಟ್ಟಿಲಣ ಅಂದ್ರ ತಡೆ ಒಂದ ಐದ್ ಕಟ್ಟಿ ಬಂದ ಒಣ ಫಸ್ಟ್ಗೆ ಅವ್ರ ಇಲ್ಲ ಇಪ್ಪತ್ ಕಟ್ ಬಂದ್ರ ನಾಳೆ ಇವತ್ತ ಅಧ್ನೈದು ಕಟ್ ಬಂದಿವವಣ್ಣ.
ಹ್ಮ್ ಹ್ಮ್.
ಹ ರೊಕ್ಕ ಎಲ್ಲ ಬಾಳ ಹತಾನ ಆದದ್ರಲ್ಲಿ.
ಕೊಡ್ಬೇಕಲ್ಪ್ಪಾ ಹಂಗೆ ಅದ ಈಗ.
ಆ ಅಣ್ಣ ಕೊಡಬೇಕು ಅಣ್ಣ.
ಹ್ಮ್ ಹ್ಮ್.
ಹ ಅ ಹೆಚ್ಚ ಮಜಲ್ಲ ಎಲ್ಲ ಚಂದ ಅದ ಲನ.
ಹ್ಮ್ ಹ್ಮ್.
ಊಟೇನ ಸರಿ ಇಲ್ಲತ್ತಣ ಯಕಡ.
ಅಲ್ಲ ನಮ್ಮ ಬರಿ ಊಟ ಎಲ್ಲಾ ಚೆನ್ನಾಗಿರುತ್ತ.
ಹಾ ಅಣ್ಣ.
ಎಲ್ಲ.
ಹ ಎಲ್ದಿನ ಏನಿಲ್ಲಣ್ಣ ಊಟ ಸರಿ ತಟ್ಟ ಅಂತ ಅಣ್ಣ.
ಹ್ಮ್.
ಅದೇ ಆಯ್ತರಕಮ್ಮಿ.
ಒಂದೇ.
ಹಾ ರವಿವಾರ ಕಮ್ಮಿ ಒ ರಾತ್ರಿ ಆಸ್ತಾರಣ್ಣ ಒಮ್ಮೆ ಮಸ್ತಾರ ಒಮ್ಮ ಮತ್ತಲ್ಲಣ್ಣ.
ಹ್ಮ್.
ಅದ ಟೆಂತ್ ಆತರಣ ಫೋನ್ ಕೊಡಲ್ಲ ಕೈಗೆ ಮಾತಾಡಕ.
ಹ್ಮ್ ಹ್ಮ್.
ಹೋದಾರ ಎಲ್ಲಿ ಒಳಗ್ ಬಿಟ್ಟಲಣ್ಣ ನಮ್ಗೆ. ಏ ನಮ್ಮ್ ಅಕ್ಕನ ನಮ್ಮ್ ಅಪ್ಪಗೀರ ಎಲ್ಲಿ ಒಳಗೆ ಗೊತ್ತಲ್. ಹ ಏ ಹೊರ್ಗರ ಟೆಂತ್ ಕ್ಲಾಸ್ ಅದ ಕತೆ
ಹ್ಮ್ ಹ್ಮ್
ಅವ್ರಿಗೆ ಎಲ್ಲಿ ಹೋಗಬಟ್ಟಿರಣ ಮತ್ತೆ ಒಳಗ್ತ ಊಟವಲ್ ಸರಿ ಇಲ್ಲ ಅಲ್ ತುಂದ ಬೇರೆ ಊಡುಗೆ ಊಟ ಏನ್ ಹಳ ಅದು ಅದ ಅಂತಪ್ಪಾನ
ಹೌದಾ
ಹಾ ನಾವು ಹೇಳ ನೋಡ್ ಉಂಟ್ರ ಬತ್ ಕವಿ
ಹ್ಮ ಹ್ಮ
ಏನಾಯಯ್ತ ಅಲ್ಲಿ ಸೋರ್ ಹೋಗ್ಂದಿವವಿ
ಹ್ಮ್ ಹ್ಮ್
ಹೋಟೆಲ್ಲ ಸರಿ ಅಂತ ನೋಡ ಅಕ್ಕ ಉಊರಿ ಬರ್ತನಂದ ಬ್ಯಾಡಪ್ಪ ಏನ ತೊಡ್ದನ ಇರು
ಹ್ಮ
ಲ್ಲ ಯಾಕ ಬರ್ತ್ರ ಕಡೆ ನಾವದ ಕಟ್ಟ ಬಂದ ಬರ ಆ ಊಟದ ಚಂಗದ್ ಕಾಳ ಆಾತಾರಣ್ಣ ಒಳ್ಳ ಬರ್ತಂತ ಹೇಳಿದ್ರ
ಹೌದಾ
ಹಾ ಸಂಂಗ ಕಾಲ ಹುಳ ಬರ್ತತ ಅದಕ್ಕ ಎಲ್ಲಿ ಕೇರವ ಅದಕ್ಕ ಹಳ ಡದದಲ್ಲ ಪಲಸ್ತಾನೆ ಆ ಸರ ಆಯ ಪ ಪಯತಾಫನ ಕೊರತರಣ ಇಲ್ಲಿ ನಾ ಆಯ್ತಾ ನಾವು ತಿಂಗಳ ಮದ್ನ ಕ ಭೇಟೆವತ ಹ ಅಣ್ಣ ನೀವು ಎನ್ ಚೆನ್ನ ಇದೀರ ಅಣ್ಣ ಮನೆಯಲ್ಲಿ
ಅಲ್ಲವ ನಾವು ಎಷ್ಟು ಜನ ಅಂದ್ರ ನಾವವು ಐದ್ ಜನ ಇದೀವಿ ಹೋಗ್ಬೇಕ ಆತ ಕಾನಾನು
ಹಾ
ಹಂಗೆ ಮತ್ತ್ ನಮ್ಮವ ನಮ್ ತಮ್ಮ ನಮ್ ತಮ್ಮ ಸಾಲಿ ಬಿಟ್ಟಣ
ಹಾಳ ಅವಾಕ್ ಕೊತಾಳೆ
ಹಾ ಹೊಲ್ಂತವಿ ಬುಟ್ಟೆ ಯಾಕ
ಈಗಲ್ಲಯಣ ನಾಾವಣ
ಹಾ ನಮ್ಮ ಅಲ್ಲೇ ನಿಮ್ ಸಿಿಂದಗ ಬಲ್ಿ ಅದಾನ
ಹೌದಾ ಹಣ ಅಲ್ಲಿನಣ ಕೆಲ್ಸ
ಕೆಲ್ಸ ಅಲ್ಲಾ ಅಲ್ಲಿ ಲಾರ್ಜ್ನಾಗ ಇರ್ತಾನಂತಪ್ಪ
ಅಲ್ಲಜಿನಾಗಣೆ
ಹ್ಮ್
ಯಾ ಕಳಸಿಲ್ಲ ನಣ ಮತ್ತೊನ ಕಡೆ ಕಳ್ಸೋಕಲ್ಲ
ನಾ ಕೇಳ್ಪಲ್ಲಪ್ಪ ಯಾರು ಹೇಳ ಈಗ ಯಾರು ಹೇಳದ ಕೇಳ್ತಾರ
ಕೇ್ದಣ ಅಂತನೆೆಲ್ಲ ಕಳಸಬಡ್ದಣ ಸುಮ್ನೆ
ಹ್ಮ್ ಹ್ಮ್
ಮಂತ ಎಲ್ಲ ನೀ ಯ ಕಡೆ ಯ ಕಡೆ ಯಾರ ಪರ್ತಿದ್ದಾರೆ ಅಲ್ಲಿ ಕಂಪ್ನ ಬಿಡಬೇಕಣ
ನ ಕಂಪ್ನಿ ಕಂಪ್ನಿ ವಲ್ಲ ಅಂತ ನ್ಾಗ ಗಾಡಿ ಕಡಸ್ ಗಾಡಿ ಕೊಡಸ್ಬೇಕಂತೀ
ಯಾವ ಯಾವ್ದು ಕೊರ್ಸರೋಣ್ಣ ಗಾಡಿ
ಯಾವ್ದಂತ ನಾನು ಚಲೋ ಹೊಡಿತೀನಿ ಅಂತ ಅಂದ್ರೆ ಯಾವ್ದಾದ್ರು ತತ ಕಾರ್ ಗಿರ್ ಮಾಡ್ಕಡ್ಬೇಕ ಅಂತ ಮಾಡಿ
ಹೌದಾ ಹಣ್ಣ ಬೆಂಗ್ಳೂರ್ ಅ ಕಡೆ ಎಲ್ಲ ಕೆಂಪಟ ಹುಡಣ ಅ ಕಡೆ
ಹ್ಮ್ ಹ್ಮ್
ಅಲ್ಲ ಆಕ್ಕಲ್ಲ ಮಾಡತ್ತ ಆಗಲ್ಲ ಆಕ್ಕಾರದಾರಲ್ಲ
ಆ ಸರಿಲ್ಲೇ ಮನೆ ಇರ್ತಾರಪ್ಪ ಅಡಿಗೆ ಮಾಡ್ಕೊತ್ ಮಾಡ್ಕೊತ
ಶಾಲೆ ಡಿಗ್ರಿ ಮುಗಿಸ್ಬಿಟ್ಟಪ್ಪ.
ಮುಂದ್ ಏನು ಮಾಡಿಲ್ಲ.
ಹ್ಮ್ ಹ್ಮ್ ಮುಂದೆ ಏನು ಮಾಡ್ಲಿಲ್ಲ.
ಹಾ ಹೆಂಗನ ಮಾಡಿ ಅಕ್ಕತು ಸಾಲಿ ಕಸ
ಏ ಈಗ ಕಲ್ತೀನ ಅಂತಾವಪ್ಪ ಅವಾಗ ಗೊತ್ತಾಗಲಿಕ್ಕೆ
ಈಗ ರತ್ತಿ ಏನ್ರಿ
ಈಗ ಅದೇ ಮಾಡ್ಬೇಕ್ಪ ಏನ್ರ
ಹೌದಾ ನಾ
ಹ್ಮ್
ಹ ನಿಮ್ದ ಏನ್ ನೌಕ್ರಿ ಗಿಕ್ರಿ ಆಗ್ಯದ.
ಏ ಎನಿಲ್ಪೋ
ಅಪ್ಲಿಕೇಶನ್ನ ಆಕ್ಕೀಲ್ಲ
ಏನು ಗೌರ್ಮೆಂಟ್ ಸಿಟ್ಯಾಗ್ಯದ ಅದೇ ಅದಗಡೆಕಟ್ಟಿದ್ದೆ
ಹೌದಾ ಹ್ಮ ಅಡ್ಮಿಷನ್ ಏನ್ ಮಾಡ್ಯ
ಹ
ಅಡ್ಮಿಷನ್ ಎಲ್ಲಿ ಮಾಡ್ಯಳ
ಅಲ್ಲೇ ಬಿಜಾಪುರ
ಬಿಜಾಪುರ ಎನಾ
ಆಯ್ತು ಚೋರಪ್ಪಾ ನನ್ ಒಚೂರ್ ಕೆಲ್ಸದ ಆಮೇಲೆ ಹಚ್ರಿ
ಆಯ್ತನ್ನ
ಅಕ್ಕನ್ ಸೇವಿ